ಹಾರಾ ಊಠಾ ಮಾಡಳುದ ಬಾಮ ಹಾರ ತ ಕೊ ಮಾ ಹ
ಮತ್ತ ಏನ್ ಮಾಡತಿ
ಏಲ್ಲಪ್ಪ ಕೊತೀನಿ ಏನ
ಇನ್ ಏನು
ಅಪ್ಪ ನೀ ಎನ್ಲೇನ್ ಫುಲ್ ರೌಂಡ್ ಅಪ್ ಕಂಡ ಮಾಡ್ಕೋತಲ್ಲ ಹಿಂಗ ಬಿಡ್ಬೇಕ ಸ್ಟ್ರೈಟ್ ಅಷ್ಟ ಕಟ್ಟದ ತನ ವಿಕಿತ ದಿಕಿತನ ತನನ ತನ ಲ ನ ನಾ ತಿಂತಾನ ತಿಂತಾನ ತ ಪ ಬಾ ಚ ನಮ್ದಲ್ಲಿ ಅಕ್ಕದ ಹತ್ತಿಕ್ಕೊಂಡ್ ಬರ್ಲಣ ಹ್ಮ ತಪಲ
ಹಾ ಒಂದೇ ಮನ್ಸು ಎರಡು ದೇಹ
ಹಂಗೆ ಇಲ್ ನಿ ನಿಂದ್ ಹತ್ತು ನಿಮಿಷಗಳ ನಾವ್ ಮಾಡ್ತೇವಿ ನಾ ಂದಣ ನಿಂದೊಂದು ನಿಂದೊಂದ ತೀರೋ ಆದ್ರೂ ಪರವಾಗಿಲ್ಲ
ವಾಡಾಂಗ ಅ ಅವನದ್ರಗೂ ಉಂಟದ ಯಾಕೆಏನಂತ ಗೊತ್ತಾಗಲ್ಲ
ಡ್ಗೆ ಹಗಿದ್ರೆಂಟೆ ಬಿಟ್ಟ ಸೂ ಹೋಗೋದಿತ್ತು ನಿಮ್ಗೆ ಹೋಗಿ
ಹೌದು ಐದ್ರ ನಾಲ್ಕನ ಬರ್ಬೇಕು ಒಂದ್ ಜೀರೋ ಆದ್ರೆ ಹೆಂಗ ನಡೀತು ಅಲ್ಲ
ಕೊನ್ನೆ ಟ್ರೈ ಮಾಡ್ತೀನಿ ಒಂದ ಜೀರೋಭತ್ತನ್ ಬಿಡ್ತೀನಿ ಯಾರು ಇಲ್ಲ ಅಪ ಐದನೂರ್ ಐತ್ಲಾ ಏಳ್ನೂರ್ ಒಂದ್ ಸಾವಿರ ದಾಟಸ್ಬೇಕು ಅಂದ್ರ ನಂದು ಅಲ ಎ ಹ್ಮ್ ಎರನೂರು ಎರನೂರ್ ಮೂರು ಅದ ನನ್ನು ಹ ತದನ ಕಾಲ್ ಇನ್ನೂ ಒಂದು ಬಂದೇ ಇಲ್ಲ ಪ್ರೊಸೆಸಿಂಗ್ ಟಾಸ್ಕ್ ಕಂಪ್ಲೀಟ್ ಫುಲ್ ಆದ್ಮೇಲೆ ನಂಗೆ ಬರ್ತದ
ಅಂದ್ರಗ್ ನಾ ಇದು ಕಾಲ್ ಮುಗಸ್ಬೇಕ ನೀಂಗ ಹಾರ್
ಹ್ಮ್ ಆಯ್ತಾ
ಹ್ಮ್
ಕುದ್ದು ಕುದ್ದು ನಗುತ್ತೆತಿ ಮೂಹನ ತಿಂದು ತಿಂದು ನಗುತ್ತಿದೆ ಮೋಹಣಾ ಬಂದ ನೋಡ್ ಬಂದ‌ ಆ ಸುಳ್ಳ ನಾ ಸೋಡಾ ಅಂಗಡಿಗೆ ಹೇಳ್ತಾ ಸೋಡ ಅಂದ್ರೆ ಇಷ್ಟೊತ್ತಿಗೆ ಬರ್ತಿದ್ದ ಬೇರೆ ಕಡೆ ನೋಡಲ್ಲ
ಮತ್ತದು ನಾ ಹೋಗೋಣನೆ ಬಂದ್ರಲ್ಲ ಹಿಂದನೇ ಬಸಕ್ ಅವರು ಅಂದ್ರ
ಹಾ ನೀವ್ ಹೋಗೋಣನನೆ ಬಂದ್ರು ರೈಸಂಗ್ನ ಜಸ್ಟ್ ಹಾಕಿ ಇಟ್ಟಿದ್ದೆ ಅವ್ರ ಪ್ಲೇಟ್ನಾಗ ನೀ ಬಂದಿ
ಹ್ಮ್ ಕರೆಕ್ಟ್ ಟೈಮಿಗೆ ಬಂದಿ ಕೆಳೋದಕ್ಕೆ ಇಲ್ಲ ನೀ ಅಣ ಅವಾಗ ನಿಂಗ ಹಚ್ಚಿದಾರ ಬಜಿ ಸಿಕ್ತತ್ತ ಅವಾಗ ಪಾರ್ಸೆಲ್ ಕಟ್ಟ ಹಚ್ಚಿದ್ದಾವ ಸಿಗ್ತದ ಸಿಗ್ತದೆ ಮತ್ತತ್ ಪಫಸಂಗು ಇಲ್ಲಿ ಒಥರ ಆತ ಅಂತಂದ್ರೆ ನೋಡೋಣ ತಗೋ ಅಲ್ಲಿ ರೋ ಅಲ್ಲಿನೂ ಕೇಳದ ಮತ್ತ ಅಡೆ ಇನ್ನೊಂದ ಅದಲ್ಲ ಎಕ್ಸ್ ಕ್ರೀಮ ಬಾಜು ಅಲ್ಲಿದ್ ಬಾಜಿ ಹೆಂಗಡಿತ್ತಲ್ಲ ಅಲ್ಲಿನ ನೋಡದ ಎರಡು ಮುಚ್ಚಿ ಇದ್ವು ಸೀದಾ ಬಂದ ಪರಗರ ಅಂಗಡಿ ಇತ್ತಲ್ಲ ಅದು ಹ ಅಲ್ಲಿನ ನೋಡ್ದೆ ಅಲ್ಲಿ ಕಾಣ್ಲಿಲ್ಲ ಸೀದ ಅಲ್ಲಿಗೆ ಹೋದೆ ಇ ಸಿಕ್ಕ ಸಿಕ್ಕದ ಅಂತ ಇದ್ದ್ವಪ್ಪ ಬಿಸಿ ಬಿಸಿ ಹಾಕತಿದ್ದಾವ
ಎಲ್ಲಿ ಹೇಳೋದಂಗೆ ಗೊತ್ತೇ ಆಗಿಲ್ಲಾ ಇನಾ ಅದಕ್ಕೆ ತೋಂಡಿವಲ್ಲ ಹ್ಮ ಮೆಕ್ಕ ತಿ ತ ತ ಇಲ್ಲೇ ಒಂದು ಒಂದ್ಸಲ ಉತ್ತಪ್ಪ ತಿಂದಲ ಆಗ ಏನ್ ಅನ್ಸಲ್ಲ ನಾ ತಿಂದಿಲ್ಲಪ್ಪ ಹ ಅಲ್ಲಿ ತಪ್ಪ ತಲ ಇ್ದನಾ ಚೆನ್ನಾಗಿ ಇರುತ್ತೆ ತಂದಿ ದಿನ್ ತ ಸ್ವಲ್ಪ ಏನೇನ್ ಆಗ್ತಾರೆ ಗಪ್ಪನೆ ಆಕ್
ನಾಲ್ಕ ಐತ್ತಪ್ಪ ಅಲ್ಲಿ ಆ ಏನ ನನಗೆ ಗೊತ್ತಿಲ್ಲ ಏನೂ ನಾಳೆ ಹಟು ಅಲ್ಲೇ
ಹರ
ಒಂತಪುರಿ ವಾವ್ನಂಗೂ ಇಲ್ಲ ಅವವರೇಜ ಅದು
ಒಂದ್ಯ ತಗೋಳನ ಪ್ಲೇಟ್
ನಡೀತು ಅಲ್ಲೊ ರೋಣ ಮತ್ತತ್ ಬೇರೆ ಕಡೆ ಏನಂತತಿ ಮಲ್ಲ ಇಡ್ಲಿ ಹೊಡದಾಗ ಏನಂತತಿ ಹ್ಮ ನೋಡ ಮತ್ತೆ ಇವತ್ತು ಅಲ್ಲಿ ಆಲುೂ ಭಾತಿ ಇತ್ತಪ್ಪಾ ಗಂಜಾ ಆಲಲು ಭಾತ್ ಹ್ಮ ಅಲ್ವತ್ ತೋಗಲ್ಲಲ್ಲ
ನೀನೇ ನನಗೆ ತ
ಹ ಆಡು ಚಬಿಳ್ ಅದ ನೋಡ ಮುಂಜಿಲ್ಲ ಅಷ್ಟ ಮಾರ್ಚ್ ನಾಲ್ಕ ಒಂದ ಹೆಮ್ ಕೊೂಡ್ತಿ ಮೆ ಗೊತ್ತಿಲ್ಲ ಅಷ್ಟ
ಒಳಿತು ಮಾಡು ಮನುಸ ಹ ಮೂರೇ ಮೂರು ದೇವಸ್ಸ ಸಾ ನೆನಪಿದೆಯೇ ಮೊದಲ ನೋಟ
ಎ ಮಾಡತಿ ಹಲೋ
ಖುಷಿಯಾಗಿ ಯಾಕೋ ನಿನ್ನಿಂದಲೇ ನಿಮಗ
ಹ್ಮ್ ಅಷ್ಟ ಎರಡು ರೂಮ್ ಕೈತಿ
ನೋಡ್ತನಿರ ನನ್ ತುಂಬತಾ ತುಂಬತಾ ತಾ ನಿಮ್ದ ನಂದ ಬತ ಹ ನಂದ ನವತ್ತಿನಂದೆ
ಮೂರ
ಹ್ಮ್ ಮಟ ಸ್ಕ ಪ್ರಾಪ್ಯ ಅಶಕಿಲ್
ಮತ್ತೆ
ಶಕಲ್ ಮೂರು ಕ್ಲಾಸ್ಕ್ಕ ಎಲ್ಲಂದು ನಾಳೆ ಕಾಲೇಜ್
ಹ
ಆ ಸ ಸ ಸಕ್ಕ ದಲ್ವಾ
ನಾಳೆ ಎರಡ ಸಕತಿಂಡ
ಪ್ಯಾಂಟ್ ಶರ್ಟ್ ಆಾಕಲೋ ಟ ಶರ್ ಶರ್ಟ್ ಆಾಲೋ ಪ್ಯಾಂ ಬ್ಯಾ ಬ್ಯಾ ಬ್ಯಾನ್ ಟ ಶರ್ಟ್ ತ ತಕಧೀಮಿ ತಾಮ್
ಟಿ ಶರ್ಟ್ ಟಾಕೆಲೆ ಹೊಸ ಶರ್ಟ್ ಹಾಕೆಲೆ ಶರ್ಟ್ ಯಾವ್ ಟಿ ಶರ್ಟ್
ಅದೇ ಬ್ ಪಟ್ಟಿ ಪಟ್ಟಿರು ಅದನ್ನ ಮಾತ್ರ ಅವರುಂಟ
ಅನಂದ
ಹ್ಮ್ ಅಕ್ಕಣಂಗಿದೆ ಹ್ಮ್ ಬ್ಲಾಕ್ ಮೆಲ್
ಹ್ಮ್ ಮಸ್ದ ಮಾಡ್ತೀನಿ ತೋ ಅದಿಕ್ಕೆ
ಹೌದ ಹ್ಮ್ ಹ್ಮ್ ಮತ್ ಹೂಸಜಾಗ ಹ್ಮ ಹ್ಮ್ ಹ್ಮ ಹ್ಮ್
ಅ ಹಾಕಾತೆನ ಮೆಸಜ
ಏ ಯಪ್ಪಾ ಶಿವ
ಶಿವ ಶಿವ ಶಿವ ಶಿವ ಶಿವ ಶಿವ ಆ ಶಿವ ಶಿವ ನೇ ಹ್ಮ ಹ ಲ್ಲ ಲ್ಲ ಅಲ್ಲಿ ಆಡಿಟರಿಯಂ ಮಾಡತ್ತಾರೆ ನಮ್ಗತೆ
ವರ್ಕಿಂಗ್ ನಡದದ ಹ್ಮ್ ಮತ್ತೆ ಎಲ್ಲ ಆಡಿಟೋರಿಯಂ ಮಾಡತ್ತಾರಲ್ಲ ಅದಕ್ಕೆ ನಿಮ ಏನ್ ಹುಚ್ಚದಲ್ಲೇ ಇವ ಮೆಸೇಜ್ ಹಾಕಿ ನೋಡಕ್ ಬರ್ಲಿ ನ ಕಟ್ ಮಾಡು ಮಾಡ ನೀ ಮಾಡ ಮೆಸೇಜ್ ಹಾಕಿ ನೀ ಫೋರ್ತ್ ಫ್ಲೋರ್ ಬಾ ಕಾಲ್ ಟಾಸ್ಕ್ ನಡೀತಾ ಇದೆ ಅಂತ ಹಾಕಿನಿ
ಏನ್ ಹುಚ್ಚ ಅದಾನ ಅವ ಸರ್
ನ ನಡಲ್ಲದು ನಮ್ಮ ತಮ್ಮ ಅಲ್ಲಪ್ಪ ಅದಕ್ಕೆ ಡು ಎರಡು ಎರಡು ಎರಡು ಎಡು ಎಡು ಎಡು ಮೂ ಯಡ ಯಡು ಯಡಡಡಣಡಡಡ ಹ ತ ತ ತ್ ತ್ ಬಂದ
ತಟಾವ
ನಮ್ಮಕ್ಕ ಅಚ್ಚ ಕತ್ತಲೆ
ಆಕೆ ನೀ ಸೋತೆ ಆಕೆ ಜಲ್ದಿ ಆ ಅಕ್ಯ ಏ ಮಾತಾಡಲೇ ಅಪ್ಪ ಯಡಿನ್ಂಬಾ ಆ ಆಕಾಶ್ ಏಷ್ಟ ಮಂಡ ಆದಿ ಲೇ ಒಂದ ಕಾಲ್ ಮಾಡುವಾಗ್ಲ ಅರ್ಜೆಂಟಾ ಮಳಡಪ್ಪು ನಂದ ಮೂರು ಅ ಆ ಕ ಫೋರ್ ಗಹ ಬ ಮಜ ಅಲೆ ಆಕಾಶ ನೀರ್ ತುಮಕಗತ್ತ ಹ ನ ಲೇ ಮಬ್ಬು ಅರೆಲೆ ಜಲ್ದಿ ಬಾಲ ಒಂದ್ ಫೋನ್ ಬಂದ ಬಾ ಅ್ರ ನೀರ್ಚ್ಚ ಬದ್ನ ಒಂದು ಜರೂರಿ ಫೋನ್ ಇತ್ತು
ಹೌ ಬಸ ಕಷ್ಟ ಕಣ ಆತದ
ಎಷ್ಟು ಲೇಟ್ ಆತ ನೀನು ನ ಅಷ್ಟೇಏನು ಇನ್ಯ ಅುದ್ರ ಹ ಹಣಾ ವಲ್ಲರ ನ ಪೆಂಕ್ಷನ್ ಮಾಡ ಅದೆಲ್ಲ ಬೇ ತರ್ಬಲ್ಲ ಬ ಏನ ತರ್ಬ ಲ
ಆತ ನಲ್ ಕೂಡಲಮಲ್ಬ
ಹ್ಮ್ ಅತ್ತ ಹ ಕಣೇಡ ಕೊಡೋಣ ಇಲ್ಲದೆ ಇ್ತ ಹ್ಮ ಎ ರೂಪ ಜ ನಕ ಇವ್ರ ಪೂಜೆ ಇವ್ರ ಪೂಜೆ ಅಂದ ಅವರು ಕಾರಣಡಿ ಅವರು
ಆಗ ಎಗ ನ್ ಹೇಳ ನಿ ಮುಂದಿಂದ ಹೇಳಲ್ಲೇ ನಾವು
ಭಾರತ ಹ್ಮ್ ಬರತತ ಕ್ರಸ್ ರೋಾರ
ಬರತ್ರ ನಮ್ಮಂದ್ ನೋಡಿ
ಹು ರ್ ಸಲ್ಂಗ ಹ ಮ ಇ ಗಂಡಗ ಬಂಬು
ಹಕಲಕಿತ್ತು ಅವರ ತ್ರಿಪುರ್ ಸುಂದ್ರ ಇದ್ರೆ ಬಾಳ ಇತ್ತುಾಕ
ಯಾಕ ಇ್ರ ಬಾರ್ಡ್ರ ನೋಡತಾರ ಅದಕ ಮಾಡ್ತಾರ
ಹ್ಮ
ರಚ ಬಿಿ ನೋಡಿರ್ತರಿ ಎಷ್ಟು ಯಕ ಅಂತ ಅದ ಕತ್ತಡ ಹಂಗ ಮಾಡ ಹ ಕಕವಾಗ ತ ಮೊ್ ಇವ್ರು ನಾತ ಅೊಂಡ್ರೆ ಅವ್ರು ನ ನಿಡಿ ನಟ ಹೋಗಬಬೇಕ ಆ ಹ್ಮ
ಅಲ್ಲೇ ಹಾಗ ಕಡಿದರಾಮ್ ಹಾಗಾಗ